ಹಲೋ ಹ್ಮ ಹಾ ನಮಸ್ತೆ ಕೇೇಳಸ್ತಿದ
ಹಾ ಕೇಳಸ್ತೀರಿ ಚೆನ್ನಾಗಿದ್ದೀರ
ಚೆನ್ನಾಗಿದ್ದೀಿ ನೀವು
ಹ್ಮ ನ ಹ ಚ ನ
ತುಪ್ಪ ಮಾಡಿದ್ರಾ
ಇಲ್ಲ ಇವಾಗ ಮಾಡ್ತಿದ್ದಿಲ್ಲ
ಹೌದಾ ಏನ್ ೋಟಾ ನಿಮ್ದು
ಪಲಾಾವ್ ಮತ್ತೆ ಮಾಡತ ಸಾರು
ಹ್ಮ
ಹ್ಮ್ ನಿಂದು
ನಮ್ದು ಪಲಾವ್ ಮತ್ತೆ ಪನ್ನೀರ್ ಸಾಂಬಾರ್ು ಮಾಡಿದ್ರು
ಹ್ಮ್.
ಹ್ಮ್.
ಊಟ ಎಲ್ಲ ಚೆನ್ನಾಗಿದ್ದೀಯಾ.
ಹ್ಮ್ ಇ ಹೆಂಗೆ ಚೆನ್ನಾಗಿದೆ.
ಹ್ಮ್. ಮತ್ತೆ ಏನ್ ಸಮಾಚಾರ.
ಹೇಳ್ಬೇಕು ನೀವೆ.
ಏನ್ ಮಾಡಿದ್ರಿ ಬೆಳಗ್ಗೆಯಿಂದ.
ಬೆಳಗ್ಗೆ ಇಂದ ಬೆಳಗ್ಗೆ ಎಂಟುವರೆಗೆದ್ದ್ವಿ.
ಹ್ಮ.
ಟಿಫನಿಗೆ ಹೋದ್ವಿ.
ಹ್ಮ.
ಟಿಫನ್ ಗೆ ಹೋಗಿ ಬಂದ್ ಟಿಫಾನ್ ಮಾಡ್ಬಂದ್ ಮತ್ ಮಲ್ಕೊಂಡ್ಬಿಟ್ವಿ.
ಹೌದಾ ಹ.
ಹ್ಮ್ ಇವಾಗ್ ಎದ್ದಿವಿ.
ಹ್ಮ.
ನೀವು.
ನಾವವು ಅಷ್ಟೇ ಬೆಳಗ್ಗೆ ಎದ್ದು ದಿನದ ಕಾರ್ಯಗಳನ್ನೆಲ್ಲ ಮುಗಸ್ಕೊಂಡು.
ಹ್ಮ್.
ಸ್ನಾನ ಮಾಡ್ಬಿಟ್ಟು ದೇವರಿಗೆಲ್ಲ ಕೈಮುಗಿದು. ಸ್ವಲ್ಪ ವ್ಯಾಯಾಮ ಮಾಡಿ.
ಹ್ಮ್.
ಸ್ವಲ್ಪ ಊಟ ಮಾಡಿದ್ವಿ ಆಮೇಲೆ ನಮ್ ಸ್ನೇಹಿತರ ಜೊತೆ ಮಾತಾಡಿದ್ವಿ ಆಮೇಲೆ ನಿಮ್ ಊಟ ಮಾಡ್ಕೊಂಡ್ ಬಂದು ನಿಮ್ ಜೊತೆ ಮಾತಾಡ್ತಿದೀನೀ ನೋಡಿ.
ಹೌದ.
ಹೌದೌದು.
ಮತ್ತೆ ಏನ್ಸಮಾಚಾರ ಪೂಜಾ ಅವರೇ.
ಮತ್ತೆ ಹೇಳ್ಬೇಕು ಪರೀಕ್ಷೆ ಎಲ್ಲ ಆಯ್ತಾ ನಿಮ್ದು.
ಪರೀಕ್ಷೆ ಎಲ್ಲ ಇನ್ನೂ ಇದೆ.
ಹೌದಾ ಹ್ಮ ನಮ್ದು ಆ ಆಯ್ತು. ಹ್ಮ.
ನಮ್ದು ಇದೆ ಇನ್ನು. ಓದ್ಬೇಕು. ಚೆನ್ನಾಗ್ ಮಾಡಿದ್ವಿ.
ಹ್ಮ. ಹೆಂಗ ಮಾಡಿದ್ರಿ ಪರೀಕ್ಷೆನ.
ಚೆನ್ನಾಗ್ ಮಾಡಿದ್ವಿ.
ಹೌದಾ.
ಓದ್ಬೇಕು ಅಂದ್ರೆ ಮನ್ಸೆ ಬರ್ತಿಲ್ಲ. ನಿದ್ದೆ ಬರ್ತಿದೆ.
ಮತ್ತೆ ಯಾವಾಗ ಇರೋದು.
ಇನ್ನು ಎರಡು ದಿನ. ಹುಟ್ಟಿದ್ದು
ಹೌದಾ
ಹ್ಮ್್ಮ
ಹ್ಮ
ಓದ್ಬೇಕಂದ್ರೆ ಮನ್ಸೇ ಬರ್ತಿಲ್ಲ ಹೇಳಿ
ಹ್ಮ ಓದ್ಕಳಿ ಚೆನ್ನಾಗ್ ಓದ್ಕಳಿ ಇವಾಗ ಓದ್ಕೊಂಡೆ ಮತ್ತೆಇನ್ ಯಾವಾಗ ಓದ್ಕೊಂತಿರ ಹೇಳಿ
ನಿದ್ದೆಬರ್ತಿದೆ ಜಾಸ್ತಿ
ಒಂದ್ ಸ್ವಲ್ಪ ಹೊತ್ತು ಮನ್ಸಿನ್ ಸಮಾಧಾನ ಆಗೋವರ್ಗೂ ಮಲ್ಕೊ್ಬಿಡಿ ಆಮೇಲ್ ನಿದ್ದೆ ಎಲ್ಲ ಹೋಗುತ್ತೆ ಅವಾಗ ಓದ್ಕೋಬೋದುಆರಾಮಾಗಿ
ಹೌದಾ
ಹೌದು ಹ್ಮ್
ಸಮಾಚಾರ
ಹ್ಮ ಕುತ್ಕೋ
ನೀವು ಆಡ್ಲೇಬೇಕು ಸಿರಾ
ಹಾ ಚೇಳ್ತೀವಿ ನೀವು
ಹೌದು ಯಾವ್ ತರ ಆಡು
ನಮಗೆ ಜೋರಾಗಿ ಇರೋ ಹಾಡ ಅಂದ್ರೆ ತುಂಬಾ ಇಷ್ಟ ಆ ಹಾಡ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕಂದ್ರೆ ಇನ್ನು ತುಂಬಾ ಇಷ್ಟ
ಡ್ಯಾನ್ಸ್ ಎಲ್ಲ ಬರತ್ತ
ನಾವು ಭರ್ತನಾಟ್ಯ ನೃತ್ಯ ಮಾಡ್ತೀವಿ ಹ್ಮ
ಹೌದಾ
ಹೌ ಹಾ
ಹ್ಮ ಚೆನ್ನಾಗಿದೆ
ಹ್ಮ್ ಹದ
ಚೆನ್ನಾಗಿ ಮಾತಾಡ್ತೀರಾ
ನೀವು ಅಷ್ಟೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಹಾ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಸಮ ಹೋಗೋದ ಗೊತ್ತಾಗಲ್ಲ
ಹೌದಾ ಹ್ಮ ಹ್ಮ್
ಹ್ಮ್
ಮತ್ತೆಲ್ಲಿಗೂ ಪ್ರವಾಸಕ್ಕೂ ಹೋಗಿಲ್ವಾ
ಇಲ್ಲ ನಿನ್ನೆ ಹೋಗ್ ಬಂದ್ವಿ ಅಷ್ಟೆ
ಹೌದಾ
ಹ್ಮ ಹ್ಮ್ ಹ್ಮ್
ಇವತ್ತು ಹೋಗಿಲ್ವಾ ಅಲ್ಲಿಗೆ
ಇಲ್ಲ ಇವತ್ತ ಅವಾಗೆಲ್ಲೆ
ಯಕ
ಡೈಲಿ ಹೋಗಕ್ಾಗತ್ತ ನೀಗ ಹೇಳಿ
ಹ್ಮ ಹೋಗ್ಬಹದು
ನಾ ನೈಲಿ ಹೋಗ್ಕ್ ಇಷ್ಟ ಆಗಲ್ಲ ಹ್ಮ
ಹೌದಾ.
ಹೌದು. ಎಲ್ಲಾ ಚೆನ್ನಾಗಿದಾರ ಮನೆಯಲ್ಲಿ. ನೀವೆಲ್ಲು ಪ್ರವಾಸ ಹೋಗಿಲ್ವಾ ನಿಮ್ ಸ್ನೇಹತ್ರ ಜೊತೆ. ಹೌದಾ.
ಹುಷಾರ್ ಇರ್ಲಿಲ್ಲ ಇವತ್ತ್ ಹ್ಮ್.
ಹ.
ಅದಿಕ್ಕೆ.
ಇವಾಗ್ ಚೆನ್ನಾಗಿದ್ದೀರಾ.
ನೀಗೌ ಚನಾಗ್
ಹ್ಮ್.
ಬೆಳಗ್ಗೆಯಿಂದ ಹುಷಾರ್ ಇರ್ಲಿಲ್ಲ.
ಹ್ಮ್. ಊಟ ಮಾಡಿದ್ದ್ ಆಯ್ತಾ. ಹಾ.
ಮರ್ಡ್ತಾ ಇದೀನ್
ನಿಮ್ ಕಡೆ ಏನು ತುಂಬಾ ಬಿಸ್ಲು ಏನ್ ಮಳೆ ಬರ್ತಿದ್ದೀಯಾ.
ಮಳೆ.
ತುಂಬ ಮಳೆನಾ. ಹ್ಮ್.
ನಿಮ್ ಕಡೆ.
ನಮ್ ಕಡೆ ತುಂಬಾ ಬಿಸ್ಲಿದೆ. ಮಳೆಗೆ ಏನು ಹಾನಿ ಆಗಿಲ್ವಾ. ಹೌದಾ ಒಳ್ಳೆದಾಯ್ತು.
ಚೆನ್ನಾಗೇ ಇದೆ.
ಹ್ಮ್. ನಮ್ ಕಡೆ ತುಂಬಾ ಬಿಸ್ಲು.
ಹೇಳಿ ಪೂಜಾ ಅವ್ರೆ.
ನಮ್ ಕಡೆ ತುಂಬಾ ಬಿಸ್ಲು.
ಹೌದಾ.
ಹ್ಮ್.
ಹ್ಮ್.
ಹ್ಮ್ ಮತ್ತೆ ಏನ್ ಮಾಡ್ತಿದ್ದೀರಾ.
ಅದೇ ಸುಮ್ನೆ
ಹ್ಮ್.
ಊಟ ಮಾಡ್ತಿದ್ದೀವಿ.
ಹ್ಮ್. ಹಾ ಸರಿ. ಹ್ಮ್.
ನೀವ್ ತುಂಬಾ ಚೆನ್ನಾಗ್ ಮಾತಾಡ್ತಿರಲ್ಲ ಪೂಜಾ ಅವ್ರೆ.
ಹೌದಾ ಧನ್ಯವಾದಗಳು ಸಹನ ಅವ್ರೆ. ಹ್ಮ್. ಹ್ಮ್.
ನ್ನಾಗ್ ಮಾತಾಡ್ತೀರಾ.
. ನಿಮ್ಗೆ ಯಾವಾಗಾದ್ರೂ ಬಿಡುವಾದಾಗ ನಮ್ ಊರ್ ಕಡೆ ಬನ್ನಿ.
ಹ್ಮ್ ಬರ್ತೀವಿ ಬರ್ತೀವಿ
ಹ್ಮ್
ಮೂರು ಕಡೆ ನಿ ಮನೆಗೆ
ಹ್ಮ್
ಎಲ್ಲ ಕಡೆ ಬರ್ತಿವ್
ಹಾ ಬನ್ನಿ ಬನ್ನಿ
ಹ್ಮ್
ಹ್ಮ್ ನೀವ್ ನಮ್ ಕಡೆ ಬಂದಾಗ ಒಂದ್ ಕರೆ ಮಾಡಿ ಸಾಕು ನಾವೇ ನಿಮ್ ಬಂದ್ ಕರ್ಕೊಂಡ್ ಹೋಗ್ತೀವಿ
ಹೌದಾ ಹ್ಮ್
ಹ್ಮ ಹ
ಹ್ಮ ಸರಿ
ಹಾ ಸರಿ
ಹ್ಮ್
ಹ್ಮ್
ಮತ್ತೆ
ಮತ್ತೆ ಹೇಳ್ಬೇಕ್
ನಿಮ್ಮ್ ಕಡೆ ಏನು
ಹಾ ಏನ್ ಗೊತ್ತಾ ಅಲ್ಲ ಸಣ ಅವ್ರ
ಅಲೋ ನಿಮ್ ಕಡೆ ಯಾವ ಊಟ ಜಾಸ್ತಿ ಮಾಡ್ತಾರೆ ಅಡುಗೆ
ನಮ್ ಕಡೆ ಹೋಳ್ಗೆ ಜಾಸ್ತಿ ಮಾಡ್ತಾರೆ
ಹ್ಮ್
ರಾಗಿ ಮುದ್ದೆ ಮಾಡ್ತಾರ ಹಾ ಅಷ್ಟೇ ಹ್ಮ್ ಹ್ಮ್ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದ ಗೊತ್ತಾಗಲ್ಲ ನೋಡಿ
ಏನ್ ಪೂಜಾರಾ
ನಿಮ್ ಜೊತೆ ಮಾತಾಡ್ತಿದ್ರೆ ಸಮಯ ಹೋಗೋುದೇ ಗೊತ್ತಾವಲ್ಲ
ಹೌದ
ಹಾ
ಹ್ಮ್ ಹ್ಮ್ ಹ್ಮ್ ನಿಮಕು ನಿಂಬು ಗೂರ
ಹ್ಮ್
ಹ ಕೂಡ ಮಾತಾಡ್ತಿ ಸಮಯ ಹೋಗೋದೇ ಗೊತ್ತಾಗ್ತಿಲ್ಲ
ಹ್ಮ್ ಹ್ಮ್ ಏನ ಹುಷಾರಿಲ್ಲಾ ಅಂದ್ರಲ್ಲ ಸರಿಯಾದ್ರ
ಸರಿ ಬಿ
ಹ್ಮ ಸರಿ ಆರೋಗ್ಯ ಚೆನ್ನಾಗ್ ನೋಡ್ಕೊಳ್ಳಿ
ಹಾಂ ಸರಿ ಪೂಜೆಯ ಅವ್ರ
ಹ ಹ್ಮ್
ಇ ಧನ್ಯವಾದ
ಧನ್ಯವಾದ ಪರೀಕ್ಷೆೆಗೆ ಓದ್ಕೊಂಡ್ರ
ಮತ್ತದ ನೀವು
ಹ ಹ ಹ್ಮ್
ಚೆನ್ನಾಗಿ ಓದ್ಕೊಳ್ಳಿ
ಹಾ ಸರಿ ಹ್ಮ್ ಮತ್ತೆ ಸನರ
ಚೆನ್ನಾಗಿರಿ ಹೇಳ್ಬೇಕವ್ರ
ಹಾ ಸರಿ ಮತ್ತೆ ಏನ್ ಸಮಾಚಾರ ಸೋಮಾರ
ಏನು ಇಲ್ಲ ಪೂಜೆ
ಹ್ಮದನು
ನಿಮ್ ಸಮಯ ಕೊಟ್ಟು ನಮ್ ಜೊತೆ ಮಾತಾಡತ ಧನ್ಯವಾದ
ಹಾ ನಿಮಗೂತ ಧನ್ಯವಾದ ಮತ್ತೆ ಯಾವಾಗಾದ್ರೂ ನಾವು ಕಾಲ್ ನ ಕರೆ ಮಾಡ್ತೀವಿ ಹ ನೀರ್ ಕುಡರಿಾನಾರ
ಕುಡಿಬೇಕು
ಹಾ ಸರಿ
ಸರಿ ಸರಿ ಧನ್ಯವಾದ ಹಾ ಧನ್ಯವಾದ